ಆಬರ
ಆರಾಮ ಒಬ್ರ ನಿಮ್ದು
ಹ್ಮ ನಾವು ಆರಾಮ್ ತಿಂಡಿ
ತಿಂಡಿ ಹುಳಿಯಾಗ್ರೆಬ್ರ
ಹಾ ಹಾ
ಏನ್ ಮಾಡ್ತಿದೀರಾ ಅವರು
ಏನ್ ಮಾಡ ಬರ ಸುಮ್ಮ ಇದ್ವಿ
ಹ್ಮ ತುಂಬಾ ದಿನಂದೆ ಮಾಡ್ಕೊಟ್ಟಿದರಾ ಫೋನ್
ಆ್ರಸ ಬಿಸ ಇದ ಇದ್ವಿ
ಹ್ಮ್
ಹ್ಮ್ ಮತ್ತೊಬ್ರ ಮುಗಿತ ನಿಮ್ ಕಾಲೇಜ ಎಲ್ಲ ಸ್ಟಡೀಸ ನಡತಾಯ ಇನ್ನ ಹಾ ಬ್ರೋ
ನಮ್ದು ಮುಗೀತು
ಹಾ ಹಾ
ನಮ್ದು ಕಂಪ್ಲೀಟ್ ಆಗಿದೆ
ಅದೇ ಬ್ರೋ ಕಾಲೇಜಿ ಒಡಾಡಕ್ಕೆ ಸ್ವಲ್ಪ ಎಲೆಕ್ಟ್ರಿಕ್ ಸ್ಕೂಟಿ ಪರ್ಜೆಸ್ ಮಾಡಣ ಅಂತ ಹ ಯಾವ ಕಫರಿ ತಗಲ್ ಯಾವ ತರ ಇರುತ್ತೆ ಸ್ವಲ್ ಫೀಚರ್ಸ್ಗ್ ಸ್ವಲ್ಪ ಹೇಳಿದ್ರ ಗೊತ್ತೀರ
ಸ್ ಏಟನ್ ಪ್ಲಸ್ ಆಗಿದೆಲ್ಲ ಆರ ಓಡಸ್ಬೋದು ನಿಮ್ಗೆ ಏನ ಅಂದ್ರೆ ಸ್ಕೂಟಿ ನೆಸಸಿಟಿ ಇದೆಯಾ
ಅದೇಬ್ ಸ್ವಲ್ಪ ಬೆಟ್ರೋಲ್ ಕಾಸ್ಟ್ ಎಲ್ಲ ಜಾಸ್ತಿ ಅಲ್ವಾ ಸ್ವಲ್ಪ
ಪೆಟ್ರೋಲ್ ಕಾಸ್ಟ್ ಜಾಸ್ತಿಯಿಂದ ನೀವು ಗಾಡಿನೇ ಹೊಸದ್ ಗಾಡಿ ತಣದ ಹೆಂಗೆ
ಹಾ
ಹ್ಮ್ ಅದಕ್ಕ ಅಂದ್ರೆ ಏನ್ ಮನೇಲಿ ತಗೊಳ್ಳಿ ಅಂತ ಹೇಳ್ತಿದ್ರ ಹಿಂಗೆ
ಅದೇ ಬರ ತಗೋಳಿ ಅಂತ ಮನೇಲಿ
ಹಾ
ಅದೇ ತಗೊಳ್ಳಿ ಅಂತ
ಮನೇಲಿ ಹೇಳಿದ್ರ ಹೌದಾ ಬರೋ ನನ್ಗು ಒ ಫ್ರೆಂಡ್ಸ್ ಇದ್ದಾರೆ ಪರಿಚಯ ಇದ್ದಾರೆ
ಹಾ
ಅವರು ಹೇಳ್ತವ್ರೆ ಅಂದ್ರೆ ತಗೋೊಳ್ಳಿ ಅಂದ್ರೆ ನಾನು ತಗೋಬೇಕಿತ್ತು
ಹಾ
ಅಂದ್ರೆ ನೀವು ಸ್ಕೂಟಿ ತಗೋತೀರಾ ಅಂದ್ರೆ ಬ್ರೋ ಅದಕ್ ಸ್ಪೀಡ್ ಲಿಮಿಟ್ ಅಲ್ಲ ಇರುತ್ತೆ ಆರಾಮ್ ಅಂದ್ರೆ ಚಾರ್ಜ್ ಗೀದ ಮಾಡ್ಕೊಂಡು
ಹಾ
ನಿಮ್ ಈಗ ಯಾವ ಇಯರ್ ಹೇಳಿ
ಬೋ ಸೆಂಕೇಡ್ ಇಯರ್ ಬೋ
ಹಂದ ಆರಾಮಾಗಿ ಓಡಾಡಕ್ಕೆೆಲ್ಲ ಪ್ರಾಬ್ಲಮ್ ಇಲ್ಲ ಬಿಡಿ ಇಬ್ರು ಆರಾಮಾಗಿರುತ್ತೆ ಬ್ರೋ ಇದೇನ್ ಪ್ರಾಬ್ಲಮ್ ಇರಲ್ಲ ಈ ಸ್ಕೂಟಿ ಇತ್ತ್ರೆ ಇನ್ನು ಅದು ಬೆಷ್ಟೇ
ಹಾ
ಪೆಟ್ರೋಲ್ ಕಾಸಕೋಸ್ಕರ ನೀವು ಸ್ಕೂಡಿ ತಂದಿರ ಅದೆಲ್ಲ ಸುಮನೆ ವೇಸ್ಟ್ ಆಗುತ್ತೆ ಸುಮ್ನೆ ದುಡ್ಡು ಗಾಡಿ ಅಂದ್ರೆ ನಾವ್ ಮಿಡಲ್ ಕ್ಲಾಸ್ ಮೊದ್ಲೆ ಗಾಡಿ ಗಿಡ ಅಂದ್ರೆ ಅಂದ್ರೆ ಒಂದ್ಸಲತಂದ್ರೆ ಮತ್ತೆ ಮದೆ ತಾಣಕೂ ಆಗಲ್ಲ
ಹೌದೌದು ಅದ್ಲಜತ್ತ ಹನ್ ಮಾಡ ಅದೇ ಬರ ಯಾವ ಕಂಪ್ನಿ ಚೆನ್ನಾಗಿದೆ ಅಂತ
ಈ ಗದ್ರ ಬಗ್ಗೆ ಎಷ್ಟು ಐಡಿಯಾ ಇಲ್ಲ ಬ್ರೋ ನಂಗೆ ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟಿಗಳ ಬಗ್ಗೆ ಈ ವಸ ಓಲಾದೆಲ್ಲ ಒನ್ ಪಾಯಿಂಟ್ ಫೈವ್ ಕೆ ತ್ರೀ ಕೆ ಹರದಲ್ಲಿ ಇದೆ ಅಂದ್ರೆ ನೀವು ಆಡ್ ಕೂಡ ಮಾಡ್ಬೋದು ಆಮೇ ಇದ್ರಲ್ಲಿ
ಅಲ್ಲಗಲೆ
ಹಾ ಅಂದ್ರೆ ಅದಕ್ಕೆ ಆನ್ಲೈನ್ ಆರ್ಡರ್ ಕೂಡ ಮಾಡಬಹುದು ಆಮೇಲೆ ಅದು ತ್ರೀ ಇಯರ್ಸ್ ಬ್ಯಾರಂ ಬ್ಯಾಟ್ರಿ ವಾರಂಟಿ ಇದೆ ನನಗ್ ರೀಸೆಂಟ್ ಆಗ ನಮ್ ಬ್ರದರ್ ಫ್ರೆಂಡ್ ಅವರು ತ ಅಂಡಿದ್ದಾರೆ
ಹಾ ಹಾ
ಅವ್ರನ್ಗೆ ಹೇಳಿದ್ರು ಹಿಂಗೆ
ಹಾ
ಅಂದ್ರೆ ಬ್ಯಾಟ್ರೀಸ್ ವಾರಂಟಿ ಇರುತ್ತೆ ಆಮೇಲೆ ತ್ರೀ ಅವರ್ಸ್ ಚಾರ್ಜ್ ಹಾಕ್ಬೇಕು ಇಷ್ಟ ಇಷ್ಟು ಮೈಲೇಜ್ ಕೊಡುತ್ತೆ
ಹಾ
ಆಮೇಲೆ ಸ್ಪೀಡ್ ಲಿಮಿಟ್ ಬೇರೆ ಇದೆ ಅಂತಿದ್ರು
ಹಾ ಹಾ
ನೀವು ತದಾದ್ರೆ ಏ ಅಂದ್ರೆ ನೀವು ಅಂದ್ರೆ ನಾನು ನಾನ್ ಗಾಡಿ ತಾಣ ಅಂತ ಹ ಪ್ಲಾನ್ ಹಾಕಿದ್ದೀನಿ
ಹಾ
ನಾನು ನೋ ಅ ಆದ್ರೆ ನನಗ ಆದ್ರೆ ನಾನ ಇಂಟರ್ನ್ಶಿಪ್ ಮುಗ್ದಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು
ಹ ಹಾ
ಹ್ಮ್
ಪ್ಲೇಸ್ಮೆಂಟ್ ಆಯ್ತಾ ಬರೋದಕ್ಕೆ
ಹಾ ಎಂಬೆಡ ಸೀಟಮ ಇದ್ರ ಮೇಲೆ ಆಗಿದೆ
ಹಾ
ನಾ ಇಲ್ಲಿ ಅಂದ್ರೆ ಇಲ್ಲೇ ಆಗಿದೆ ಬೆಂಳೂರಲ್ಲಿ ಸಾಫ್ಟ್ವೇರ್ ಅಲ್ಲಿ ನಾನು ಕಾಣ ಜೀಟಿ ತಾಣ ಅಂದಕಿದೀ ಬ್ರ
ಹಾ
ಹ್ಮ್
ಏನ್ ಬರ ಸರಿಯಾದ ಎಡ್ತಬಟಿದರ
ಬ್ರ ಈ ನಮ್ಗ ಆಸೆ ಇರುತ್ತಲ್ಲಾ ಈ ತಗೋ ಜೀವನದಲ್ಲಿ ಅ ಆಸೆ ಇರುತ್ತಲ್ಲ ನಿಮ್ಗು ಗೊತ್ತಲ್ಲ ದಾರಣ ತಂತೀವಿ ಅಂದ್ರೆ ನಮ ಇಷ್ಟ ಇದ ತಗೋತಿ ಈಗ ಏನ್ ಬರೋ ದುಡ್ಯಾಂಗೂ ಆಗಿದ್ದೀವಿ
ಬಿಡ ನಾವು ಬೇರೆ ತಡದ ಅಂತ ಬಟ್ ಕಾಲೇಜ್ ಟು ಹಾಸ್ಟೆಲ್ ಸ್ವಲ್ಪ ದೂರ ಇದೆ ಒಂದ್ ಫೈವ್ ಕಿಲೋಮೀಟರ್ ದೂರ ಇದೆಯಾ ಸೊ ಬಸ್ ಫೆಸಿಲಿಟಿ ರು ಇಲ್ಲ ಹಂಗಾಗಿ ಪರ್ಚೇಸ್ ಮಾಡ್ಬೇಕಂತ
ಹ್ಮ್ ಹ್ಮ್ ಈ ಮನೆ ಕಡೆ ಇದ್ದಿವವಲ್ಲಾ ಬ್ರೋ ಮನೆ ಕಡೆ ನೋಡ್ಕೋತಿದೀವಲ್ಲಾ ದುಡಿಯಂಗ ಆಗಿದೀವಲ್ಲಾ ಅದೇ ಇದ ರ ಎಷ್ಟ ಅದು ಅಪ್ರಾಕ್ಸ ಫೈವಫೋರ್ ಫೋರ್ ಪಾಯಿಂಟ್ ಒಂದ್ ಲ್ಯಾಕ್ ಬರುತ್ತೆ
ಹಾ
ಅಂದ್ರೆ ನಾವು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ತ ಡೌನ್ ಪೇಮೆಂಟ್ ಕೊಟ್ಟು ಮಿಕ್ಕಿದೆಲ್ಲ ಅಂದ್ರೆ ಲೋನಿ ಹಾಕ ಅನ್ಸ್ಕೊಂಡಿದೀನಿ
ಹಾ
ಒಯ್ಯರ್ಸುಲ್ಲೋ ನಾಕನ್ ಅಂದ್ಕೊಂಡಿದ್ದೀನಿ
ಹ್ಮ್ ಹ್ಮ್
ಆಮೇಲೆ ತಿಂಗ್ ಮಂತ್ಂತ್ ಸಿಕ್ಸ್ ಪಾಯಿಂಟ್ ಫೈವ್
ನೋ ಟ್ರೈ ಮಾಡಿ ಹಿಂಗೆ ಫುಲ್ ಕ್ಯಾಶ್ ಕೊಡ್ತಾರಕ ಸುಮ್ನೆ ಲೋನ್ ಹಾಕುದ್ರೆ
ಫುಲ್ ಕ್ಯಾಶ್ ಬರಕ್ ರೀಸೆಂಟ್ ಆಗ ಒಂದ ಫೈವ್ ಸಿಕ್ಸ್ ಮಂತ್ ಅಷ್ಟೇ ಆಗಿರೋದು ನಂಗೆ ಕೆಲ್ಸಕ್ ಹೋಗಿ
ಸ್ವಲ್ಪ ವೈಟ್ ಪಡ ತಗಳಿ ಬ್ರ ಸ್ವಲ್ಪ ದಿಕ್ಕ ಕಾಸ್ು ಉಳಿಯುತ್ತಲ್ಲ ಆತ್ತ
ಅಂದ್ರೆ ಇವಾಗ ನನ್ಗೆ ಅರ್ಜೆ ಯಾವ್ ತರ ಇ ನೀಿದೆ ಅಂದ್ರೆ
ಹಾ
ಡೈಲಿ ಇವಾಗ ನನ್ನ ನೆಸೆಸಿಟಿ ಅಂದ್ರೆ ನನ್ಗೆ ಕಂಪ್ನಿಯಿಂದ ಮನೆ ಹಸ್ಟೆಲ್ ಪಿಡಿ ಜಿ ಓಡಾಡೋಕ್ಕೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ
ಹಾ
ನಂಗ ಈಗ ನೆಸ್ ಅಂದ್ರೆ ಮನೇಲೂ ಗಾಡಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ
ಹ ಹಾ
ಈಗ ನಂಗ ಗಾಡಿ ತಕ್ ಹೋದ್ರು
ಹಾ
ಈಗ ನಾನ್ ನೋಡ್ಕೊಂಡ್ ತಗೋಬೇಕು ಅಂದ್ರೆ ನನ್ಗ್ ಇಷ್ಟ ಇರೋದು ಅಂದ್ರೆ ಕಂಫರ್ಟಬಲ್ ನಂದೇ ತಗೋಬೇಕು
ಹ್ಮ್
ತಾ ಬ್ರೋ ಈಗ ಈಗ ನೀವ ನೀವೇ ನೋಡಿ ಅಂದ್ರೆ ಈಗ ಪಲ್ಸರ್ ಎನ್ ಎಸ್
ಹಾ
ಈ ತರ ತಗೋಬಡ್ಬಹುದು
ಹ ಹಾ
ಆದ್ರೆ ಮತ್ತೆ ಮನೆೆ ತಾಣಗಾಲ ಆದೆ ಇಷ್ಟವಾಗಿರತ್ತೆ ತಾಂಬೋಡೋಣ ಅಂತ
ಅದ ನಿಜಾರಬ್ರು ಫಸ್ಟಿಗೆ ಅಂತ ಅಳ್ತೀವ ಅದೇ ಗಾಡಿ
ಹ್ಮ್ ಅದಕ್ಕೆ ಡೈವ್ ಮಾಡ್ತಿದ್ದೀನಿ ನೀ ನೋಡ್ಬೇಕು ಗಂಗಗೆ ಯಾವುದ ಸಿಗುತ್ತೋ
ತಗಳಿ ಚೀಟಿ ಚೆನ್ನಾಗತೆ ಚೆನ್ನಾಗ ಚಾಯ್ಸ್ ಮಾಡಿದ್ದೀರಾ
ಅದೇ ಸಾವ್ರ ಅದೇ ಪ್ರೈಸ್ ಸೂ ಸೂಪರ್ ಕಟ್ಸಲ್ಲವ ಸೂಪರ್ ಈ ಬೈಕ್ ಬರ್ತಬ್ರ
ಹಬ್ರೋ
ಹ ನಿ ಎಕ್ಸ್ಪೋರ್ ಯಾವ್ದೋ ಬರುತ್ತೆ ಎಕ್ಸ್ಟೋರ್ ಯಾವ್ದೋ ಬರುತ್ತೆ ಹ ಬರೋವಾಸ ನೋಡಿ ಕೆ ಎಲ್ ಎಕ್ಸ್ ಅದು ಇದು ತುಂಬಾ ಒಳ್ಳೊಳ್ಳೆ ಬ್ರ್ಯಾಂಡ್ ಗಳು ಇದೆ
ಆಮರು ಎಲ್ಲ ಆಫ ರೋಡಿಂಗ್ ಗಾಡಿ ಬಿಡದಲ
ಶೋಕಿಗಂತಲ್ಲ
ಅದೇ
ಅದು ಎಸ್ ಹಾ ಇದು ಆಮೇಲೆ ಕವಾಸಿಗೆ ಎಕ್ಸ್ ಟಿ ಒನ್ ತರ್ಟಿ ಫೈವ್ ಇದೆ
ಹಾ
ಆಮೇಲೆ ಇದ್ರ ಎಕ್ಸ್ಫೋರ್ ಆರ್ ಅಂತ ಇದೆ ಅಲ್ಲ
ಅದೇ ಬರೋ ಬೆಸ್ಟ್ ಪ್ರೈಸ್ ಅಂದ್ರೆ ಇದಿದ ಅಲ್ಲ ಎಕ್ಸ್ ಪಲ್ಸ್ ಟು ಅಂಡ ಟು ಟೆನ್
ಹೂ ಅಷ್ಟಿದೆ
ಅದು ಬೆಟರ್ ಆಫ್ ರೋಡ್ಿಕ ಎಲ್ಲ ಅದೇಐ ಟೂ ಹಂಡ್ರೆಡ್ ಇದೆ
ಬ್ರೋ ಅದಕ್ಕಿನ್ನ ಇ ಕೆ ಎಲ್ ಎಕ್ಸ್ ಬೆಟರ್ ಬ್ರೋ ಕವಾಸಿ ಕೆ ಎಲ್ ಎಕ್ಸ್ ಟೂ ತರ್ಟಿ
ಹಾ ಹಾ
ಅಂದ್ರೆ ಆಫ್ ರೋಡಿಂಗ್ ಅಂದ್ರೆ ಬರೋದು ನೈನ್ ಪಾಯಿಂಟ್ ಫೈವ್ ಲೀಟರ್ಸ್ ಇದು ಪೆಟ್ರೋಲ್ದು
ಹಾ
ಆಮೇಲೆಂಡ್ ಎಷ್ಟು ತರ್ಟಿ ತರ್ಟಿ ಫೈವ್ ಮೈಲೇಜ್ ಕೊಡುತ್ತೆ
ಹಾ
ಕಿಲೋಮೀರ್ ಕೊಡುತ್ತೇವೆ ತರ್ಟಿ ತರ್ಟಿಫೈವ ಕಿಲೋಮೀಟರ್ ಕೊಡುತ್ತ ಅದು
ಹಾ ಹಾ
ಹ್ಮ್ ಅಂದ್ರೆ ಅದು ಆಫ್ ರೋಡಿಂಗ್ ಮಾತ್ರ ಮಸ್ತ್ ಆಗಿದೆ ಗಾಡಿ ಮಾತ್ರ
ಹಾ
ನನ್ಗೂ ಅದು ಅದೇ ಡ್ರೀ ಅದೇ ಡ್ರೀಮ್ ಇದ್ದಿದ್ದು
ಹ ಬ್ರೋ
ಅಂದ್ರೆ ಇವಾಗ ನಾನು ಗಾಡಿ ಇಟ್ಕೊಂಡು ನಾನು ಓಡಾಡಕೆಲ್ಲ ಆಗಲ್ಲ ಆಫ್ ರೋಡಿಂಗ್ ತಗೋಬೇಕು ಅಂದ್ರೆ ನಾನು ನಾ ಒಂದ ಸ್ವಲ್ಪ ಟೈಮ್ ತಗ್ಬಿಡ್ತಣ ಅಂದೆ ನಾನನ್ ಅಂದ್ಕೊಂಡಿದ್ದೀನಿ
ಹಾ ಹಾ
ಏನಾಗಿದೆ ಗೊತ್ತಾ ಅಂದ್ರೆ ಇವಾಗ ನಾವು ಅಂದ್ರೆ ನಮ್ ನೆಸಸಿಟಗೋಸ್ಕರ ಗಾಡಿ ತಂತಿರೋದು
ರಾಧೆಲ್ಲ ಮೈನಾಡಿಜಲ್ಲ ಪತ್ ಪರ
ಯಾವ್ದು ನಾನ್ಂತ ಅ ಜೀಟಿನ
ಹಾ
ಅದು ಅಪ್ರ ಅಷ್ಟೇ ಬರುತ್ತೆ ಬ್ರ ಸ್ವಲ್ಪ ಈ ನಾವ ಅಂದ್ರೆ ಅದು ಆಲ್ಟ್ರೇಷನ್ ಮಾಡಿ ಮಾಡಿಫೈ ಮಾಡ್ಸಿ ಆಮೇಲೆ ಮಾಡಿಫೈ ಮಾಡ್ಸಿ ಆದ್ರೂ ಎಕ್ಸಸ್ಲ್ ಹಾಕ್ಸ್ಬಿಟ್ಟಾಗೆಲ್ಲ ಸ್ವಲ್ಪ ಪವರ್ ಕಮ್ಮಿ ಆಗುತ್ತೆ
ಹಾ
ನಾರ್ಮಲ್ ಸ್ಟಾರ್ ಪೇ ಮೇಲ್ ಕೊಡುತ್ತೆ
ಆ ಹಾ
ಅದು ಬರೀ ಡಬಲ್ ಸಿಲಿಂಡರ್ದ ಬೇರೆ ಅದು
ಹೌದೌದು
ಕರೆಕ್ಟ್ ಆಗಿಡ್ರೆ ಎಷ್ಟು ಒಂದು ಟನ್ ಟ ಟ್ವೆಲ್ವ ಲೀಟರ್ ಸಿಡಿಬಹೋೇ ನಾವು ಪೆಟ್ರೋಲ್
ಅದೇ ಬರ ಡಬಲ್ ಸಿಲಿಂಡರು ಫೋರ್ ಸ್ಟರ್ ಗಂಜಿಲು
ಹಾ
ಹ್ಮ್್ಮ
ಮೈಲೇಜ್ ಕಮ್ಮಿ ನಿಂಗು ಓತ್ತಲ್ಲಾಬ್ರೋ
ಹಾ
ಹ ಲಾಸ್್ ಗೇರ್ ಅಲ್ಲೇ ಒನ್ ಏ್ಟಿ ಸ್ಪೀಡು ಅದು ಬೇರೆ ನಾ ಮಾಡ್ರೇಶಷನ್ ಮಾಡಿದ್ರೆ ಇದನ್ ಗೊತ್ತಲ್ಲ ಇದನ್ನ ಜಾಸ್ತಿ ಬರುತ್ತೆ
ಹಾ ಹಾ
ನೋಡ್ತಾ್ದೀನಿ ಹೆಂಗ್ ಹೆಂಗ್ ಹೆಂಗ್ ಆಗುತ್ತೆ ಅಂತ ಕೆಲ್ಸ ಹೋಗತಿದಲ್ಲ ಒಬ್ ಅದೊ ಒಂದ ಒದ್ನೇ ಕಣಕ್ಕೋಸ್ಕರ ನಾವು ತಾಣಣ ಅಂತ ಅಂದ್ಕೊಂಡಿರೋದು
ಹಾ
ಇಲ್ಲಾಂದ್ರೆ ಸುಮ್ನಾಗಿವೆ
ಹಾ ಹಾ
ಅಂದ್ರೆ ನನ್ ಗಾಡಿ ನಾನು ಅಂದ್ರೆ ತುಂಬಾತ್ ಎಷ್ಟು ವರ್ಷ ದಿನಕ್ಕೆ ಇದು ಇತ್ತು ಗಾಡಿ ತಗೋಬೇಕು ಗಾಡಿ ಬೇ ತುಂಬಾ ವರ್ಷಗಳಿಂದ
ಅದೇ ಬ್ರೋ ಎಲ್ಲಾ ಬಯಸ್ಕು ಅದೇ ಗ್ರೀಮ ಬ್ರ ಅದು ಕಾಡಿ ತಾಡ್ಬೇಕಂತ
ನಿ ನಿಮ್ದು ಒಳ್ಳೆ ಚ ತಾಟ್ ಚೆನ್ನಾಗಿದೇವರು ಅಂದ್ರೆ ನಿಮಗೆ ಓಡಾಡಕ್ಕೆೆಜು ೇಶಗೆಲ್ಲ ಇ ಇದೆ ಅಂದ್ರೆ ನಾನು ನಾನ್ ಹೇಳೋದ್ ಹೆಂಗ ಗೊತ್ತಬ್ರ ನೀವ ಒಂದ್ ಸ್ವಲ್ಪ ವೇ್ಟಟ್ ಮಾಡಿ ತಾಣಯದಂತ ಈರ ಎಲೆಕ್ಟ್ರಿಕಂದ ಏನು ಇರಲ್ಲ ನಿಮ್ ಅ್ ಕಡೆ ಈ ಕಡೆ ಫ್ಯಾಷನ್ ಅನ್ಸ್ಬೇಕು ಇದ್ ಕಡೆ ನಿಮ್ ಡ್ರೀಮ್ ತಗೋಬೇಕು ಅಂತ ಅನ್ಸ್ಬೇಕು
ಹಾ
ನಿ್ ಸ್ವಲ್ಪದ್ ಕಾಯಿದ್ರೆ ಅದೇ ಒಂದ ಒಂದ ಒ್ ಲ್ಯಾಕ್ ಜಾಸ್ತಿ ಸೆಕ ಎನ್ ಎಸ್ ಇಲ್ಲಾಂದ್ರೆ ಎಫ್ಸಡ್ ಎಸ್
ಹಾ ಹಾ
ಈ ಎಕ್ಸ್ಪೋಲ್ಸ್ ಇದ ತರ ತಗೋಬಹುದು
ಹಾ
ಈ ಬಜೆಟ್ಗೆ ನೀವು ಚೆನ್ನಾಗಿರೋ ಬೈಕ್ಗಳು ಆಫರ್ ಮಾಡ್ಬೋದಲ್ಲ
ಅದೇ ಬ್ರಸೊ ಮನೆಯ ಕೇಳ್ಬೇಕಲ್ಲ ಸ್ವಲ್ಪ
ಕಾಯಿ ಬ್ರೋ ಇಲ್ಲಾಂದ್ರೆ ಇದೇ ತಗೊಳ್ಳಿ ನಾನು ಸರಿ ನನಗ್ ಗೊತ್ತಿರೋರ್ಬ್ರು ಡಿಸೆಂಟ್ಗ ಒಂದ ಅಣ್ಣ ಇದಾರೆ
ಹಾ
ಆ ಅಣ್ಣರು ಅಂದ್ರೆ ಅವ್ರೆಲ್ಲಾ ಇ್ ಮಾಡ್ತಾರೆ ಅಂದ್ರೆ ಇವೆಲ್ಲ ಬೈ ಎ ಸೇಲ್ ಅಂತ ಅಂತ ಮಾಡ್ತಾರೆ ಅವ್ರಿಗೆಲ್ಲ ನಾಲೆಡ್್ ಇದೆ ಅಂದ್ರೆ ಶೋರೂಮ್ ಎಲ್ಲ ನಮ್ ನಮ್ಮ್ ಮನೆಯಿಂದ ಒಂದ್ ಫೈವ್ ಕಿಲೋಮೀಟರ್ಸ್ ಶೋರೂಮ್ ಇದೆ ಅದು ಓಲಾ ಅದು
ಹಾ ಹಾ
ನಂದು ಎಕ್ಸಾಕ್ಟ್ ಪ್ರೈಸ್ಗಳು ಗೊತ್ತಿಲ್ಲ ನಂಗೆ ಕೇಳಬೇಕು
ಹ
ಹ್ಮ್ ಅದು ಕೇಳ್ತೀನಿ ಕೇಳಿಬಿಟ್ಟು ಹೇಳ್ತಿನಿ ತಾಲಿ ಬ್ರೋ
ಹಾ ಹಾ ಆ ಬ್ರೋ ಕೇಳಿಬಿಟ್ಟು ಹೇಳಿ ಒಂದು ಸ್ವಲ್ಪ
ಅದೇ ಬ್ರೋ ಆಮೇಲೆ ನಮ್ ನನ್ ಫೇವ್ರೇಟ್ ಬೈಕ್ ಆರ್ ಎಕ್ಸ್ ಜೆಡ್
ಹ
ಅದು ಇದ್ದವರು ಅಂದ್ರೆ ಇವೆಲ್ಲ ತಗೋಳಕು ಆಗಲ್ಲ ಇ ಎಲ್ಲ ಸ್ಟಾಕ್ಸು ಇಲ್ಲ
ಹಾ ಹಾ
ನೋಡಣ ಬ್ರೋ ಹೆಂಗ ಹೆಂಗ ಆಗುತ್ತೆ ಏನೇನು ಅಂತ
ಹಾ ಹಾ ಬ್ರೋ
ನಂಗ ಒಂದ ತರ್ಟಿ ಫೈವ್ ಕೆ ಬರುತ್ತೆ ಪರ್ ಮಂತ್
ಹ
ಇನ್ನು ಮನೆ ಮೇಂಟೆನ್ಸ ಮಾಡಕೆನೆ ಪಿ ಜಿ ಇರ್ತ ನಿಮಗು ಗೊತ್ತಲ್ಲಾ ಹೆಂಗ ಹೆಂಗ ಆಗುತ್ತೆ ಅಂತ
ಹ್ಮ್ ಅಲ್ಲೇ ಅರ್ಧ
ಮ ಹ್ಮ್ ಅದೇ ಬ್ರೋ ಒಂದ್ ನಿಮಿಷ ಬೇರೆ ಕಾಲ್ ಮಾಡ್ತಿದ್ರಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟುಕೊಂಡು ಮಾಡ್ಲಾ
ಹಾ ಸರಿ ಬ್ರೋ ಆಯ್ತು
ಹ್ಮ ಮತ್ತ್ ಸರಿಬ ಬ್ರೋ ಆಯ್ತು ಬೈ
ಹಾ ಸರಿ ಬೈ